ಹಲೋ ಏನ್ ಮಾಡ್ತಿದ್ದೀರಾ
ನಾವವು ಧಾರಾವಾಹಿ ನೋಡ್ತಿದೀವಿ
ಹೌದಾ ಯಾವ್ಯಾವ್ದ ರವೆೇ ನೋಡ್ತಿದ್ರ
ಫಸ್ಟ್ ಮುದ್ದು ಸಿಸ್ಯ ನೋಡ್ತಿವಿ ಗೌರಿ ಕಲ್ಯಾಣ ನೋಡ್ತಿವಿ ನಂದ ಗೋಕಲ
ಟಿವಿ ಮೇಲೆ ಬಹಳ ಇಂಟ್ರೆಸ್ಟ್ ಐತಿ ನಿಮಗೆ ಟಿ ಅಂದ್ರೆ ಅಷ್ಟ್ ಇಂಟ್ರೆಸ್ಟ್ ನಿನ್ನದಿರಿ ನೀವು
ಹಾ ಟಿ ವಿ ಅಂದ್ರ ಇಷ್ಟ ಅದ್ರಲ್ಲಿ ಕಲರ್ಸ್ ಕನ್ನಡಾನೂ ಇಷ್ಟ
ಹ್ಮ್ ಮತ್ತ ಇನ್ ಏನ್ ಮಾಡ್ತೀರಿ
ಬಿಗ್ ಬಾಸ್ ಸೀಸನ್ ಇದ್ರೆ ಬಿಗ್ ಬಾಸ್ನು ನೋಡ್ತಿವಿ ನಾವವು
ಹ್ಮ್ ಹ್ಮ್
ಈ ಈ ಈ ಸೀಸನ್ ಅ ತುಂಬಾನೇ ಇಷ್ಟ ಆಯ್ತ ನನಗೆ ಬಿಗ್ ಬಾಸ್
ಹೌದಾ ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಆಗುತ್ತೆೇಳಿ
ಆ ಗಿಲ್ಲಿ ನಟ ಗೆದ್ದ್ದಂತೂ ತುಂಬಾನೇ ಖುಷಿ ಆಯ್ತು
ಹಾ ಹೌದು
ಹ್ಮ ಜನಕ್ಕೆ ತುಂಬಾನೇ ಎಂಟರ್ಟೈನ್ಮೆಂಟ್ ಕೊಟ್ರು ಟಾಸ್ಕ್ನು ಚೆನ್ನಾಗ್ ಆಡಿದ್ರು ಎಲ್ಲಾ ಚೆನ್ನಾಗ
ಅವ್ರೊಬ್ ಅವ್ರೊಬ್ಬ್ರ ಚೆನ್ನಾಗ ಆಡಿದ್ರ ಯಾರ ಪಕ್ಕಕ್ಕ ಇರೋರು ಅಕ್ಕ ಪಕ್ಕಕ್ಕ ಇರೋರು ಯಾರು ಚೆನ್ನಾಗ್ ಆಡ್ಲೇ ಇಲ್ಲ ಹಲೋ
ಮತ್ತ ಕಲ ಹಲೋ
ಅವ್ರೊಬ್ ಚೆನ್ನಾಗ್ ಆದ್ರ ಇನ್ನು ಹುಡುಕಿದಾರ ಯಾರು ಚೆನ್ನಾಗ್ ಆಡ್ಲೇ ಇಲ್ಲ ಅವ್ರೊಬ್ ಅವ್ರಂದೇ ಇಷ್ಟ ಆದ್ರರು ನಿಮ್ಗೆ
ಅಯ ಅಲ್ಲಿ ಎಲ್ಲರೂ ಚೆನ್ನಾಗ್ ಆಡಿದ್ರ ಆಡಿದಿದ್ದಾರೆ ಬಟ್ ಗಿಲ್ಲಿ ನಟ್ರೆ ನನಗೆ ತುಂಬಾ ಇಷ್ಟ ಆಗಿರದು
ಹೌದಾ
ಹ್ಮ ಅದ್ರಲ್ಲಿ ರಕ್ಷಿತ ಅಂತು ಫುಲ್ ಕಾಮಿಡಿ ಹ ಚೆನ್ನಾಗೆ ಅವಳುನು ಎಂಟರ್ಟೈನ್ಮೆಂಟ್ ಕೊಟ್ಲು ಚೆನ್ನಾಗಿತ್ತು ಗಿಳಿ ವಂಶದ ಕುಡಿ ರಕ್ಷಿತ
ಹೌದಾ ಮತ್ತ ಇನ್ನೇನ್ ನೋಡ್ತಿದೆ ಮತ್ತೆ ತಿನ್ನೇನ್ ಮಾಡ್ತೀರಾ
ಧಾರಾವಹು ನೋಡ್ತಿವಿ ಮುದ್ದು ಸಸೆ ಮುದ್ದು ಸೊಸೆನೂ ಚೆನ್ನಾಗಿದೆ ಅದ್ರಲ್ಲಿ ಅವಳು ಪ್ರೆಗ್ನೆಂಟ್ ಆಗಿರ್ತವೆ ಪ್ರೆಗ್ನೆಂಟ್ ಆಗಿದಾಗ ಗಂಡನ್ ಜೊತೆ ಜಗಳ ಆಗಿ ಡೈವರ್ಸ್ ಕೇಳಕ್ಕು ಹೋಗ್ತಿರ್ತಾಳೆ
ಹೌದಾ
ಹ್ಮ್ ಎಲ್ಲ ಆಗ್ತಿರ್ತವೆ ಮತ್ತುತ್ತೆ ಗೌರಿ ಕಲ್ಯಾಣ ಚೆನ್ನಾಗಿದೆ
ಹೌದಾ ನೀಷ್ಟು ಧಾರಾವಾಹಿ ಎಲ್ಲ ನೋಡ್ತಾ ಇರ್ತಿರಲ್ಲ ಅದೊಂದು ನಿಮ್ಗೆ ಎಂಟರ್ಟೈನ್ಮೆಂಟ್ ಯಾವ್ಯಾವ್ದ ಆರಾಮಾಗಿ ನೋಡ್ತೀರಿ
ಅದೇ ಮುದ್ದು ಸೊಸೆ ಗೌರಿ ಕಲ್ಯಾಣ ನಂದಗೋಕುಲ
ಹ್ಮ್
ನಡ್ತೀ ನೀವ ನೋಡಲ್ವಾ
ಇಲ್ಲ ನಾವು ಧಾರಾವಿ ಮೇಲೆ ಎಲ್ಲಾ ಇಂಟ್ರೆಸ್ಟ್ ಇಲ್ಲ ನಮಗೆ
ಹಾಗ
ಹೌದು
ಈ ಬಿಗ್ ಬಾಸ್ ನೋಡಲ್ಲ್ವಾ
ಬಿಗ್ ಬಾಸ್ ನೋಡ್ತೀವಿ ನೋಡ್ತೀವಿ ಸೀಜನ್ ಇದ್ದಾಗ ಸೀಜನ್ ಇದ್ದ ಕಾರ ನೋಡ್ತೀವಿ
ಅದೇ ಈ ಸೀಸನ್ ಅಲ್ಲಿ ನಿಮ್ಗೆ ಯಾರ ಇಷ್ಟ ಆದ್ರು ಹ
ನನಗೆ
ಹಾ ಹ
ಅಶ್ವಿನಿ ಗೌಡ ಅಂದ್ರೆ ಇಷ್ಟೇ ನಮಗೆ
ಸು ಸುನಿ ಗೋಡನ್ ಫನ್ ನೀವು
ಹೌದು ಅಶ್ವಿನಿ ಗೋಣಮಗೆ ಎಲ್ಲಾರೂ ಇಷ್ಟ ಅಲ್ಲ ಎಲ್ಲಾರೂ ಇಷ್ಟ ನಮಗೆ ಎಲ್ಲಾರೂ ಇಷ್ಟ ಎಲ್ಲರನು ಇ ಇಷ್ಟಪಡ್ತೀವಿ ಒಬ್ಬ
ಇವಾಗ ಇವಾಗ ತಾನೆ ಒಬ್ರೇ ಅಂತ ಅಂದ ಹ್ಮ
ಅಂದ್ರ ಬಾಳ ಇಷ್ಟ ಯಾಕಂದ್ರ ಬಡವ್ರ ಸಹಾಯ ಮಾಡೋದದೆಲ್ಲಾ ನ ಇದಐತಿಲ್ಲ ಅವ್ರ ಹತ್ರ ಯಾಕ ತ್ತಲ್ಲ
ಏನ್ ಬಡವರಿಗೆ ಸಹಾಯ ಮಾಡಿದ್ರು ಅವರು
ಹ ನೀವ ತಿಳ್ಕೊಂಡಿಲ್ಲ ಅವ್ರ ಬಗ್ಗೆ ಎಲ್ಲರಿಗ ಸಹಾಯ ಮಾಡ್ಯಾರ ಎಷ್ಟೋ ಜನಕ್ ಸಹಾಯ ಮಾಡ್ಯಾರ ಈ ಕೆ ಜಿ ಎಫ್ ಟು ಕೆ ಜಿ ಎಫ್ ಒನ್ಗ ಆತ ಈ ವಿಲನ್ ಪಾತ್ರ ಮಾಡಿದೇನಲ್ಲ ಅವ್ರಿಗೆ ಎಷ್ಟು ಅವ್ರಿಗೆ ಕ್ಯಾನ್ಸರ್ ಇತ್ತು ಅವ್ರಿಗೆ ಎಷ್ಟು ಸಹಾಯ ಮಾಡಿದಾರ ಅವರು ಹಣ ಮನೆಗ್ ಹೋಗಿ ಭೇಟಿ ನೀಡಿ ಬಂದು ಹಣ ತಲುಪ್ಸ್ಯಾರ ಎಲ್ಲಾ ಮಾಡ್ಯಾರ ಮ ಅಂದ್ರ ಬಡವರಿಗೆ ಸ್ವಲ್ಪ ಸ್ಪಂದಿಸ್ತಾರಲ್ಲಾ ಅದಕ್ಕೋಸ್ಕರ ಇಷ್ಟ ಹ
ಹೌದಾ ನಮಗ್ ಗೊತ್ತಿಲ್ಲ ಅಶ್ವಿನ ಅವ್ರ ಬಗ್ಗೆ ನಾವ್ ಅಷ್ಟು ತಿಳ್ಕೊಂಡಿಲ್ಲ ಹಾ ಇನ್ನು ಗಿಲ್ಲಿ ಅವರು ಮಗ್ಗೆ ಕೇಳಿದ್ರೆ ಹೇಳ್ತೀವಪಾ
ಮತ್ತ ಇನ್ನೇನ್ ಮಾಡ್ತೀರಾ ಮತ್ತ ಇನ್ನೇನ್ ನೋಡ್ತೀರಾ ದಾದಾವಾಯಿ ಮುದ್ದು ಸಸಿ ಅಂತ ಹೇಳಿದ್ರಿ ಗೌರಿ ಕಲ್ಯಾಣ ಗೌರಿ ಕಲ್ಯಾಣದ್ರಾಗ ಯಾರ ಇಷ್ಟ
ಗೌರಿ ಕಲೆನ ಗೌರಿನಿ ಇಷ್ಟ
ಹೌದಾ ಅಂದ್ರೆ ಗೌ ರಿಗೌರಿ ಪಾತ್ರ ಮಾಡಲ್ಲ ಅವ್ರ ಇಷ್ಟನ
ಗೌರಿನಿ ಇಷ್ಟ ಅವಳು ಎಷ್ಟು ಸ್ಪಷ್ಟ ಇಷ್ಟವಾಗಿ ಮಾತಾಡ್ತಾಳೆ ಏನಾಗ್ಲಿ ಎಷ್ಟು ಚೆನ್ನಾಗ್ ಮಾತಾಡ್ತಾಳೆ ಅದ್ರಲ್ಲಿ
ಹೌದಾ ಮತ್ತೆ ಯಾಕನ್ ಬಿಟ್ರೆ ನಿಮ್ಗೆ ಯಾಕದ್ರಗುತ್ತ ಧಾರಾವಿದಾಗ ಯಾರು ಇಷ್ಟ ಇಲ್ಲ
ಏ ಇದ್ದಾರೆ ಅಂದ್ರೆ ಆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಅವರು ತುಂಬಾ ಇಷ್ಟ ಇಷ್ಟ ಆಗುತ್ತೆ ನನ್ಗೆ ಹ್ಮ
ಹೌದ ಮತ್ತೆ
ಮತ್ತೆ ಇದು ನಂದಗೋಕಲ್
ನಂದಾಗ ಹೋಗಕಲಾಗ ಹೇಳಿದ್ರಿ ನಂದಾಗ ಹೋಗಕಲಾಗ ಅದು ಫ್ಯಾಮ್ಲಿ ಇದು ಇರುತ್ತೆ ಆ ಫ್ಯಾಮ್ಲಾಗ ಆ ಫ್ಯಾಮ್ಲಿನೇ ಇಷ್ಟನೆೇ ಅದ್ರಾಗ ಅ ಪಾತ್ರಧಾರೆಗಳು ಎಷ್ಟು ಹೌದಾ
ಹ್ರ ಫ್ಯಾಮಿಲಿ ಅದ್ರಲ್ಲಿ ಅತ್ತೆ ಅಂತೂ ಚೆನ್ನಾಗ ಆತರ ಅತ್ತೆ ಅ ತ ಇದ್ರೆ ಅವ್ರ ತರನೆೇ ಹೇಳ್ಬು ನೋಡು ಅಷ್ಟು ಚೆನ್ನಾಗತ್ ಅವ್ರ ಅವ್ರತ್ತೆ ಪಾಟ್ ಚೆನ್ನಾಗಿದೆ ಅವ್ರ ಸೊಸೆರಂದ್ರು ಅತ್ತೆ ಮಲ್ ತರ ಟ್ರೀಕ್ ಮಾಡ್ತಾಳೆ ಐಕತ್ತೆ ಮಕ್ಳ ತರ ಟ್ರೀಕ್ ಮಾಡ್ತಾಳೆ
ಹ್ಮ್
ಅವರ್ ಬಾಂಡಿಂಗ್
ಹೌದ ಹಂಗ್ ಬಾಂಡಿಂಗ್ ಇರ್ಬೇಕಂತ ಹೇಳ್ತರಿ
ಆ ಫ್ಯಾಮಿಲಿಯಲ್ಲಿ ಎಲ್ಲಾರೂ ಅದೇ ತರ ಬಾ ಬಾಂಡಿಂಗ್ ಇದ್ರೆ ಚೆನ್ನಾಗಿರುತ್ತಲ್ಲ ಹಂತ
ಹೌದಾ ಹ್ಮ ಮತ್ತೆ ಮೇನು ಇಷ್ಟೆ ಹ್ಮ್
ವಲ್ಲಭ ಮತ್ತೆ ಅವಲ್ಲವಾ ಮತ್ತೆ ಅಮೂಲ್ಯ ಅವ್ರದ್ದು ತುಂಟಾಟ ಆಗಿರ್ಬೋದು
ಹ್ಮ್
ಅವ್ರದೆಲ್ಲ ಚೆನ್ನಾಗಿರುತ್ತೆ ಅವರು ಮಾತಾಡೋದು ಅದ್ರಲ್ಲೂ ಅವ್ರ ಕಾಳಜಿ ಅವ್ರ ಪ್ರೀತಿ ಅವ್ರ ತುಂಡಾಟ ತುಂಬಾ ಚೆನ್ನಾಗಿದೆ ಅಂದ್ರೆ ಗಂಡ ಇಂತಿ ಅಂದ ತಕ್ಷಣ ಆ ಗಂಡ ಎಂತಿ ತರಾನೇ ಇರ್ಬೇಕು ಅನ್ನೋದ ಏನಿಲ್ಲ ಫ್ರೆಂಡ್ಲಿ ಆಗಿ ಫ್ರೆಂಡ್ಲಿ ಆಗ ಲ್ಲ
ಹ್ಞ
ಫ್ರೆಂಡ್ ತರ ಇದ್ರೆ ಚೆನ್ನಾಗಲ್ಲ ಅಂತ ಚೆನ್ನಾಗಿದ್ದಾರೆ ಅವ್ರದ್ದು ಹಾ
ಹ್ಮ್ ಮತ್ತೆ ಇನ್ನೇನ್ ಇಷ್ಟ ನಿಮ್ಗೆ
ಮತ್ತೆ ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅವ್ರ್ದು ಕಷ್ಟ ಬರ್ಲಿ ಸುಖಾನೇ ಬರ್ಲಿ ಏನಾಗ್ಲಿ ಎಲ್ಲಾ ಅವ್ರ ಮಕ್ಳ ಮಕ್ಕಳೇ ನಿಭಾಯಿಸ್ತಾರೆ ಅದ್ರಲ್ಲೂ ಅವ್ರ ಮಾವ ಅಂಗಡಿನ ಇಕ್ಕಿದ್ದಾರೆ ಅದ್ರಲ್ಲಿ
ಅಂದರೆೆ ಎಲ್ಲ ಪೂರ್ತಿ ಧಾರಾವಾಿಯನು ಮುಗಿಯತಕ್ಕ ನ ನೀವು ಪೈಪ್್ರ ಲಂಬ ಮಾತು ಎಲ್ಲ ಎಂಟರ್ಟೈನ್ಟ್ ಎಂಟರ್ಟೈನ್ಮೆಂಟ ನ ಏನ್ ಹಿಂಗ ಇರ್ಬೇಕ ಅಂತ ಅಂದೇಳಿ ಹಿಂಗ್ ಅಬ್ಜೋರ್ ಮಾಡ್ಕೊಂತ
ಹಂಗ ಎರಡು ತಿಂಗ್ ಬರುತ್ತೆ ಎಂಟರ್ಟೈನ್ಮೆಂಟ್ ನೋಡ್ತೀವಿ ನಮ ರಿಯಲ್ ಈ ತರಾನ ಇದ್ರುನು ಚೆನ್ನಾಗಲ್ಲ ಅಂತ ಎರಡು ತಿಥಿಂಕ್ ಮಾಡ್ತೀವಿ ನಾವು
ಹೌದಾ
ಹಾ
ಮ ಮತ್ತ ಇನ್ನೇನು ಮಾಡ್ತೇರೆ
ಮತ್ತೆ ಎಲ್ಲಾ ಧಾರಾವಾಹಿ ನೋಡ್ತೀವಿ ಊಟ ಮಾಡ್ತೀವಿ ಮಾಡಡ್ಕಂತೀ
ಅದಾದ್ಮೇಲೆ ಏನ್ ಕೆಲ್ಸ ಮಾಡಲ್ಲ ನೀವ
ಕೆಲ್ಸ ಹೋಮ್ ಸರ್ವಿಸ್
ಹೌದ ಏನ್ ಬಗ್ಗೆ ಎದ್ರ ಬಗ್ಗೆ ಹೋಮ್ ಸರ್ವಿಸ್ ಮಾಡ್ತೇನೆ
ಹಲೋ ಹಲೋ
ಹಲೋ
ಎದ್ರ ಬಗ್ಗೆ ಹಓಮ್ ಸರ್ವಿಸ್ ಮಾಡ್ತೀರಾ
ಅಂದ್ರೆ ಮನೇಲಿ ಕುತ್ಕೊಂಡ್ ಜಾಬ್ ಮಾಡೋದು
ಹೌದಾ
ಹಾ
ಮನೇಲಿ ಏನ್ ಜಾಬ್ ಮಾಡ್ತೀರಾ
ರಿ ಕೃಷಿ ಕಾರ್ಮಿಕರ ಇದರಲ್ಲಿ ಅದು ಟ್ವೆಂಟಿ ಬುಕ್ಸ್ ಇರ್ತಾವು ಅದನ್ನ ಫಿಲ್ಅಪ್ ಮಾಡ್ಬೇಕು
ಹೌದಾ ಅದ ಹೆಂಗ ಮಾಡ್ಬೇಕು ನಿಮ ಸರ್ಕಾರನೇ ಫಾರಂ ಕೊಟ್ಟಿರುತ್ತೆ ನೀವೇ ಫಾರ್ ಖರೀದಿ ಮಾಡಿ ಮನೆ ಮನೆಗೆ ಹುಕಿದೆ
ಅಂದ್ರೆ ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅವ್ರು ಏನೇನ್ ಮಾಡ್ತಾರೆ ಏನಿಲ್ಲ ಅಂತ ಅವ್ರ ಅದ್ರ ಬಗ್ಗೆ ತಿಳ್ಕೊಂಡು ನಾವವು ಫಿಲ್ಅಪ್ ಮಾಡ್ಬೇಕು
ಹೌದಾ
ಹಾ ಅಂದ್ರೆ ರೈ ರೈತರು ಮ
ಹ್ಮ್ ಹ್ಮ್
ಬೆ ರೈತರು ಮಾ ಬೆಳೆ ಹೇಗಿದೆ ಮಳೆ ಹೇಗಿದೆ ಅವರು ವ್ಯವಸಾಯ ಹೇಗ್ ಮಾಡ್ತಾರೆ ಮುಂದ್ ವರ್ಷಕ್ಕೆ ಏನ್ ಬೆ ಬೆಳೆ ಬೆಳತ ರೆ ವರ್ಷ ಒಂದ ವರ್ಷಕ್ಕೆ ಎಷ್ಟೋ ಅವಿಗೆ ಲಾಭ ಇರುತ್ತೆ
ಹೌದಾ ಈಗ ಹಂಗಂದ್ರೆ ಈ ಸರ್ಕಾರ ಕಡೆಗಿಂದ ಅದು ಕೃಷಿ ಇದು ಮಾಡೋದು ಹಾ ಅವ್ರೇ ಸರ್ಕಾರದಾರ ಫಾರಂ ಕೊಟ್ಟು ಅದನ್ನೆಲ್ಲ ಇಷ್ಟ ಅಂದಿ ಅಮೌಂಟ್ ಕೊಟ್ಟು ಹೇಳ್ಬಿಡ್ತಾರ ಹಿಂಗ ಇಲ್ಲ ನೀವ್ ಅದಕ್ಕ ಇದಾಗ್ರ ಟ್ರೈನಿಂಗ್ ತಗೊಂಡು ಅದೆಲ್ಲ
ಅಂದ್ರೆ ಸರ್ ಸರ್ಕಾರದಾರ ಬಂದು ಎಜುಕೇಶನ್ ಇರೋಂತ ಹುಡುಗಿಯರನ ಫೋರ್ ಮಂಬರ್ಸ್
ಹ್ಮ್
ಈ ತರ ಮಾಹಿತಿ ಕೊಡ್ತೀವಿ ಮನೆ ಮನೆಗ ಹೋಗಿ ಬೇಟೆ ಬೇಟೆ ಮಾಡಿ ಅವ್ರ ಏನೇನ್ ವ್ಯವಸಾಯ ಮಾಡ್ತಾರೆ ಈ ತರ ಎಲ್ಲ ತಿಡ್ಕೊಂಡು ಆ ಬುಕ್ ಒಳಗೆ ಫಿಲ್ಅಪ್ ಮಾಡ್ಬೇಕು
ಹೌದಾ ಆ ಬುಕ್ ಒಳಗೆ ಫಾರಂಒಂದೇ ಪೇಜ್ ಇರುತ್ತೆ ಎಷ್ಟ್ ಪೇಜ್ ಇರುತ್ತೆ
ತರ್ಟಿ ಪೇಜ್ ಇರುತ್ತೆ
ಹೌದಾ ಮತ್ತನ್ನ ನ್ ಮಾಡ್ತೀರಿ ನೀವು ನಿಮ್ರಲ್ಲಿ ಒಂದೇ ಮಾಡ್ತ ರನು ಒಂದ್ ದಿನಕ್ಕೆ ಎಷ್ಟು ಇಷ್ಟ ಅಂತಂದೇಳಿ ಟಾರ್ಗೆಟ್ ಮಾಡಿ ಮಾಡ್ತೀರಾ ಹೆಂಗ್ ಮಾಡ್ತೀರಾ
ಹ ಅವ್ರ ಬಗ್ಗೆ ತಿಳ್ಕೊಂಡು ಹೋಮ್ ಸರ್ವಿಸ್ ಅಂದೆ ಅವ್ರ ಬಗ್ಗೆ ತಿ ತಿಳ್ಕೊಂಡು ಫೋನ ಅಲ್ಲೇ ಮಾಹಿತಿ ತಿಳ್ಕೊಂಡು ಇಲ್ಲ ಬುಕ್ ನ ಬುಕ್ ನ ಫಿಲ್ಅಪ್ ಮಾಡಿ ಕೊಡ್ತೀನಿ
ಈಗ ಈಗ ಹೋಮ್ ಸರ್ವಿಸ್ ಅಂತ ಹೇಳಿದ್ರಿ ಖೃಷಿ ಬಗ್ಗೆ ಹೇಳಿರಲ್ಲ ಇದು ಫಿಲ್ಅಪ್ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು ಆಧಾರ್ ಕಾರ್ಡ್ ತಗೊಂಡು ಫೋನ್ ನಂಬರ್ ತಗೊಂಡ್ ಹಿಂಗೆಲ್ಲಾ ಫಲ್ ಅಪ್ ಮಾಡ್ತಾರೆ ಅದನ್ನೆಲ್ಲ ಮಾಡ್ತರಿ ಹ್ಮ ಮನ್ಯಾಗ ಎಷ್ಟ್ ಜನ ಇಂದವೆಲ್ಲ ಇರ್ತವಲ್ಲಾ
ಹಾ ಅದು ಅವ್ರಿಗೆ ವಾಟ್ಸಪ್ ಮಾಡಿ ಅಂತ ಕೇಳ್ಬೋದು ನಾವು
ಹೌದಾ ಈಗ ಮನೆ ಮನೆಗೆ ಭೇಟಿ ನೀಡಿ ಮನೆ ಮನೆಗೆ ಭೇಟಿ ನೀಡಿ ಹಿಂಗ್ ಮಾಡ್ತಾರಲ್ಲ ಹಂಗ ಮಾಡಲ್ಲ ಅವ್ರ ಫೋನ್ ನಂಬರ್ ತಗೊಂಡ್ ಅವರು
ಹಾ ಫೋನ್ ನಂಬರ್ ಅಡ್ರೆಸ್ ಹಾಕ್ ಎಲ್ಲಾ ನಮ್ಗೆ ಹಾಕ್ತಾರೆ ವಾಟ್ಸಪ ಅಲ್ಲಿ
ಹೌದಾ ಟ್ಯಾಂಕ್ ಯು
ಓಕೆ